ತ್ರಿ ನಮ ದೊಡ್ಡಮ್ಮ ಕೊಟ್ಟಿದ್ಲು ಅದೊಂದು ಎರಡು ವರ್ಷ ಆಯ್ತು ಮತ್ತೆ ತಿರ್ಗಿ ಯಾರತ್ರ ನಿಂಗೆ ಊರಾಗೆ ತಗೊಂಡಿದ್ರೆ ಹಾ ಹ ತಿರ್ಗಾಿ ಇವಾಗ ತಿರ್ಗಾ ತಕೊಂಡಿದ್ರೆ ಅವ ಬೆಮ್ಮಾಲ್ದನ್ ಆತಾವ್
ಇನ್ನೊಂದಏನ್ ಗೊತ್ತಾ ನಾವ್ ಅಷ್ಟಮಾತ್ರ ಇವ್ ರಾಗಿ ಕೊಡಲ್ಲ ಅನ್ಕೊಂತೀವಿ ಮತ್ತತ್ ಅವ್್ರ ಏನ್ ಹೇಳ್ ಾರೆ ಗೊತ್ತಾ ನೀವು ಬೆಳಿತೀರ ನಿಮ್ಮನ್ನ ಕೇಳಿದ್ರವು ಕೊಡಲ್ಲ ಅಂತೀರಾ
ಹ್ಮ
ಬಿರ್ಲೋ
ಹು ನಮ್ಮ ನಿಜ ನೀವೇ ನಮ್ಮ ನಿಮ್ ದೋಲುಗಳು ನೀವ್ ಬೆಳಿತೀರಿ ಅಂತೇಳಿ
ಅದಕ್ಕೆ ನಮ್ಮ್ ಮನೇಲ್ಲಿ ಕೊಟ್ಟಾಕ್ ಬಂದವರಗೆಲ್ಲ ಒಂದೊಂದ್ ಮೂಟೆ ಎತ್ ಕಳಸ್ತಾ ಇರೋದೆೇ
ಹಾ ಇ ಇರೋ ಲೆಕ್ಕದಾಗ ನಾವು ಬೆಳೆದ ಪಾಪ ನಮ್ಮ ಅಪ್ಪನವ್ರಕ್ ಕೊಡ್ಬೇಕ್ ನಮ್ಮ ಅಪ್ಪನವರ್ಕ ಇಲ್ಲ ಜಮೀನೇ ಇಲ್ಲ ಬಿುಡ ಹಡ್ಕ ನಾವಿನ್ನು ಅವ್ರ ತಗ್ದೇಪಂ ಬತ್ತೀರ್ ನಾವ್ ಕೂಡವಿ ಹ್ಮ್ ನೀರುಗನಾಯತ ಅಂದ್ರೆ ನಮ್ಕ ಏನ್ ಮಾಡ್ಬಿಡ್ತಿರ್ ಗೊತ್ತಾ ನಾವು ಬೆಳೆ ಇಕ್ಕೋ ೈ ಬೆಳೆ ರಾಗಿ ಚಲೋ ಟೈಮ್ ಕನ ನ ಬೆಳಲಿ ತಗೋ
ಹ್ಮ್.
ನಮ್ಮ ಮನೆಗೆ ಏನನ್ ಗೊೆ ಮತ್ತ ನಮ್ ಕಣಲ್ಗನ್ ಏನು ಬೇಡ ಅಂದ್ರೆ ಕುರಿಗ್ಗಳ ಇರೋದು ಹಸುಗ್ಗಳು ಏನು ಇಲ್ಲ ಅದಕ್ಕ ಒಣಲೆ ಎಲ್ಲಾ ವೇಸ್ಟ್ ಆಗತದಲ್ಲ ಅದು ಅದಕ್ಕ ರಾಗಿ ಕಳೋರಿ ದು ಅವಕ್ಕೆಲ್ಲಾ ಬಂಡವಾಳ ಹಾಕಷ್ಟೊತ್ಕ
ಹಾ
ಹಾ ರಾಗಿನೇ ಬಂದ್ಬಿಡ್ತಾವಲ್ಲ ಅನ್ನೋದು ಇವ ಕೊಯ್ಕೊಟ್ಟು ಇಲ್ಲ ಈ ತಿಂಗಳ ಈ ತಿಂಗಳ ಬಿಟ್ಟು
ಹ ತಿಮಲೆ ಬಿಟ್ಟಾ
ಇತರ ಮೈ ತಿಂಗ್ ಬಿಟ್ಟನೇನ್ ಬಿತ್ ನೀ ಬಿತ್ ನಿಗ್ ಚೆಲ್ಲೋದೆೇ ಅಂತಾರ
ಹಾ
ಇಲ್ಲಿ ತಿಂಗಗಳು ಆದ್ಮೇಲೆ ಅನಗ್್ತದ ಇಲ್ಲ ಏನ ಚೆ ಎಲ್ವಾ ಅದೇ ಹಾ ಇನ್ನ ನಮ್ಮ ಮನೆಗೂ ನಿನ್ನೆ ಅಂತ ಇರ್ಲಿಲ್ಲ ಮತ್ತೆ ಬಿತ್ ಮಸರ್ ಇಲ್ ಇನ್ನ ಅಂತ ಇಲ ೇನ್ ಬಿಕ್ನಿಕ್ಲಿಕ್ಕ ಹೋದೆೇನೆಲ್ಲ ನಾವು ನೀರ್ ಇರ್ತಾವಲ್ಲಾ ಬೇಸಿಗೆರಾಗಿ ಬೇಕಾದ್ರು ಮಾಡ್ಕೊಬೋದು ನಮ್ಕೇನ್ ಟೆಂಕ್ಷನ್ ಏನ ಇರಲ್ಲ ಜಿಂಕಿ ಕಾಟ್ಕಾಗನಿದ್ರೆ ಆಗಲ್ಲ ತಿಿಂದಾಕ್ಬಿಟ್ಟಾವ ಅಂತನು
ಊರ್ ಕಡೆ ಎಲ್ಲ ಅಂದಡ್ಲಿ ಕಾಟಾ
ನಮ್ಮ್ ಮನೆಗೂ ಅದೇ ರಾಮಾಯಣಮ್ಮ ಅವರೇ ಕಾಯಿ ಬೆಳಿತೀರ
ಹಾ
ಊರ್ ಹಿಂದೆ ನಮ್ಮನ ನಮ್ಮ ಮನ ನಮ್ಮ ಯಜಮನ್ ಏನು ಪಳಿಲಿಿಸಲ್ಲ ಈರುಳ್ಳಿ ಎಲ್ಲಾ ನಾಟಿ ಮಾಡ ಮಾಡ್ಕೊಂತ ಇದ್ರಮ್ಮಯ್ಯ ನಾವನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಪಾಪ ಕಷ್ಟು ಬಿದ್ದು ಮಾಡ್. ತನ ಕಷ್ಟ ಬಿದ್ದಾಗಿ ತನ. ನೆನ್ ಟುಲ್ ಬಂದರ್ ನಾವ್ ನಾಟಿ ಇರಲ್ ನಿ್ರಿ ಅಂದ್ರೆ ಎರಡ್ ಅದು ಒಂದೊಂದ ಅೇ ಎಡೆ ಎರಡು ಕುಚ್ಕಳ್ಸಿದ್ರಿ. ಕಷ್ಟು ಬಿದ್ದವ್ರ ಏನ್ ತಿನ್ನೋದ. ನಾಟಿ ಈರುಳ್ಳಿ ಅಂತ ಏನಕ್ ಮಾಡತು ವರ್ಷನೂ ಇರ್ತವ ಅಂತ ಈ ಾರಮುಗಳು ಎಲ್ಲ ಆದ್ರೆ ಇರಲ್ಲ ನಾಟಿ. ವು ಇರ್ತಾವ ಸಾರುಗಳು ಟೇಸ್ಟ್ ಇರ್ತಾವ ಅಂದ್ರೆ ತಿರ್ಕ ಆರೋಗ್ಯಕ್ಕೂ ಒಳ್ಳೇದು ಅಂತ ಬೆಳದ್ರೆ.
ಹ್ಮ
ಒಂದರ್ಕಿಂತ ಎರಡೆ ಎರಡು. ಆ ಮನೆಗ ನಮ್ ಯಜಮಾನ್ ಬೈದಾಕೋನು ಕಷ್ಟ ಬಿದ್ ಮಾಡ್ತೀನಿ ಅಗಿತೀನಿ. ನೀವ್ ಬಂದವ್ರಲ್ಲ ಕುಡ್ರಿ ಅನ್. ಕೊಂಡ ಅದಕ್ ಇವಾಗ ಬೆಳೆಯಲ್ಲ ನಮ್ಮ ಮನಯಾಗ ಒಂದ್ ಕೆಜಿ ತಂದ್ರೆ ನಮ್ಕ್ ವಾರ ಆತದ. ಏನ್ ಬೇಕಾಗಿಲ್ಲ ನೀವು ಇಲ್ಲಿಗ್ ಬರಬೇಡ್ರಿ ಮಾಡಕ್ಕ ಅವೆಲ್ಲ ಅಂತಾನ. ಹ್ಮ
ಒಂದ್ ಕಿ ತಗೊಬೋದ ಜಸ್ತಿ ಒಂದ ನೂರು ರೂಪಾಯಿ ತಗೊಂಬಿಟ್ರಿ ಆರಾಮ್ಲಕ.
ಹ್ಮ್ ಅಂದ್ರೆ ಇವಾಗ ಆರಾಮಲ್ಲ ಅವಾಗ ಹಂಗ ಹೇಳ್ತಾ ಇದಿದ್ದ ನಿಮ್ಮ ಮಣ್ಣ ಇವಾಗ ನಾವು ನೋಡಗ. ಮೊನ್ನೆ ನೂರ್ ರೂಪಾಯಕ್ ಐದ ಕೆಜಿ ನ ಕೊಟ್ಟವ್ರೆ. ನಿನ್ನೆ ನಮಕ್ ಶನಿವಾರ ಶನಿವಾರ ಸಂತೆ. ಮೊನ್ನೆ ಶನಿವಾರ ಸಂತೆಾಗ ತಂದಿಲ್ಲ ಅದಕ್ ಮುಂಚಿನ ಶನಿವಾರ. ಸಂತೆಗೆ ತಂದಿರೋದು. ನಾಳೆ ಶನಿವಾರ ಗಂಟಾ ಆತವ ಮೂರ್ ವಾರ ಆತೈತ ಒಂದ ನೂರು ರೂಪಾಯಿ ತಂದ್ರೆ.
ಹ ಅವು ತಂದು ಬಿಸ್ಲಿಕ್ ಹಾಕ್ಬೇಕೆತ್ತಕ್ಕ.
ಹ ನಾನೇನ್ ಬಿಸಲುಕ್ ಹಾಕಲ್ಲಮ್ಮ ನೀಟಗರ್ತಾವ.
ಎಲ್ಲ ಒಬಊರ್ ಮನೆಗ ಇರ್ತೈತೆ. ಇಲ್ಲಾಂದ್ರೆ ಇಡ್ತವಲ್ಲಾ ಮೇಲನ್ ಒಟ್ಟುಗ್ಳ. ಅವೆಲ್ಲ ಒಂಥರ ಪಾಷಿಕನ್ ನಂಗೆ್ದೋಗ್ತವೆ.
ಇದು ನಾನನ್ ಏನ್ ಮಾಡ್ಬಿಡ್ತೀನಿ ಗೊತ್ತನಾ ಸನಿಕ ಬರತ್ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಟ್ಟುಗಳು ಮೇಲೆ ಇದ್ದ. ೋಗಿರ್ತಾವ ನೋಡಿ ಸಿಪ್ಪಗ್ಲಾ. ಅವೆಲ್ಲ ತೆಗೆ್ದಿ ಬಿಟ್ಟು ನೀಟಾಗಿ ಅಗ್ಳಕ ಇಟ್ಟ ಬಿಿಡ್ತೀನಿ ಆಮೇಲೆ ತಿರ್ಗ ಬೆಳ್ಳುಳ್ಳ ನ ಅಷ್ಟ. ಮತ್ತೆ ಈ ಯಾವನ್ನ ಅಷ್ಟೋ ಇಷ್ಟ ಸ್ವಲ್ಪ ತ್ಯಾವಾಗಿರೋವೋ. ಅವೆಲ್ಲ ಬೇಗ ಹಾಕೊಂಬಟ್ಟೆ ಸಾರ್ಕು ನಾನ.
ಹಂಗ್ ಮಾಡಿದ್ರೆ ಆಯ್ತ.
ಹ್ಮ ಕೆಟ್ಟೋಗಲ್ಲ ಎಲ್ಲಾ ಮಿಕ್ಸ್ ಅಂದ್ರೆ ನ ಮನೆಗೆ ಇವಾಗ ಮೂರ್ ಹೊತ್ತು ಅಡುಗೆ ಮಾಡ್ಬೇಕು ನಿ್ಮನೆಗ್ ಒಂದ ಹೊತ್ತೇನೆ ಸಾಂಬಾರ್ು ಮಾಡದು.
ಇಲ್ಲ ಎರಡುತ್ತು ಮಾಡ್ತುವಿ ಬೆಳಿಗ್ ಟಿಫನ್ನು ಮಧ್ಯಾಹ್ನ ಸಾಂಬಾರ್ ಮಾಡ್.
ಹಂಗೆ ನಮ್ ಮನೆಗೆ ಹೆಂಗ ಗತ್ತಾ ಬೆಳಗ್. ಮ ಸಾಂಬಾರ್ ಮಧ್ಯಾಹ್ನ ಸಾಂಬಾರ್ ಹುಡುಗರು ಬಾಕ್ಸ್. ಮಧ್ಯಾಹ್ನ ಮಾಡಲ್ಲ ನಾವು. ಇವಾಗ ಸಾಂಬಾರ ಮಾಡ್ಬಿಟ್ರೆ ಹುಡುಗರು ಅದೇ ಹಾಕೊಂಡು ಹೋದ್ರೆ ಟಿಫನ್ ಏನ್ ಮಾಡಲ್ಲ ನಾನ. ಇವಾಗ ಬಸ್ ಸಾರು ಸೊಪ್ಸಾರು ಎಲ್ಲಾ ಮಾಡಿದ್ರೆ ಇರಲ್ಲ. ಈ ಬೇಸಿಗೆನಾಗ ಆಳಸೋತದ. ನಮ್ಮ್ ಹುಡುಗರು ಟಿಫನ್ ಕೇಳಲ್ಲ ಅಮ್ಮಯ್ಯ ಚಿತ್ರನ ತಿನ್ನಲ್ಲ ಪೂಲ್ಹೋಗ್ರಿ. ತಿನ್ನೆಲ್ಲಾ ಏನ್ ಮಾಡ್ಕೊಡದ್ ನನ ಅಂದ್ರೆ ವಾಂಗಿ ಬಾತ್. ಗುಜ್ಜು ಮಾಡ ಕುಡ್ದು ಬಾತ್ ಮಾಡ್ಬೇಕು. ಚಿತ್ರಾನ ಕ ಈರುಳ್ಳಿ ಹಾಕ್ತದು. ಅಯ್ಯೋ ಹ ನಾನು ಮಕ್ಳು. ನೋಡಮ್ಮ ಸಾಂಬಾರ್ ನಿನಗೆ ಏನು ಸಾಂಬಾರನ್ನು ಹಾಕ್ಕೊಡು ಬೇಕಾದ್ರೆ ಕೈಗೊಜ್ಜಿಸಕಟ್ಬಿಡ ಹಾಕೊಂಡು ಹೊತತಾರ.
ಹ್ಮ್
ಮಾತ್ರ ಬಾಕ್ಸ ಚಿತ್ರಾನ್ನ ಪುಲೋಗ್ರಗ್ ಚಪಾತಿ ಮಾಡಿದ್ರೆ ಸಕ್ರೆ. ದೋಸೆ ಮಾಡಿದ್ರೆ ಪಲ್ಯ.
ಹಾ
ಇಲ್ಲ ಹ್ಮ್ ಹಂಗಿ ನಮ್ಮ ಮನೆಗ್ ವಿಚಿತ್ರ ಮಕ್ಳು ನಮ್ಮ್ ಮನೆಗೆ ಅಂದ್ರೆ ಉಳಿ ಹ ಅಂದ್ರೆ ಉಳಿ ಸಾರೋಗನ್ ಮಾಡಿದ್ರೆ ನಾನು ಬಾಕ್ಸ್ ಕಡೆ ಹಾಕೊಟ್ಟತಿನೀ ಹ್ಮ ಇನ್ನೇನ ಒಬ್ರು ಒಂದ ತರಕಾರಿ ಚ ಮಾಡಸರಲ್ಲ ಬಯ್ದ ಬಯ್ದು ಇಕ್ಬೇಕು ತರಕಾರಿ ತಿನ್ನಕ್ಕ. ನ್ ಮಕ್ಳು ಇವಾಗನ್ ಮಕ್ಳ ಏನು ತಿನ್ನಲ್ಲಯತ್ತ ಮಯ ಇವಾಗ ದ್ರಾಕ್ಷಿ ದ್ರಾಕ್ಷಿ ಯಾವ್ ಮಹಾ ಮನ ಮನೆಗ್ ತಿನ್ನಲ್ಲ ಅವು ತಿನ್ನಲ್ಲ ಅವಳಂತ ಮಗಳಾದ್ರ ಏನು ಮುಟ್ಟಲ್ಲ ನಾವ್ ಅವಾಗ ಬೈಲ್ ಮೇಗ್ ಹೆಂಗ್ ಓಡಾರರೆ ತಿನ್ನಕ್ಕ ನೋ ಎಏಳ್ ಶಿನ್ಕಾಯಾಯಗ್ಲಂತೆ ಗ್ವಾರಕ್ ಕಾಯಿಗಳಂತೆ ಏನ ಇವರು ಮಕ್ಳವೇನ್ ಅವ ಏನ್ ಕಾಯ ಅಂತ ಕೇಳ್ತಾರೇನೋ ಅಷ್ಟೆ ನನ್ ಮಗಳಾದ್ರ ರ್ವೇ ಕೇಳ್ತಾಳ.
ಹ್ಮ್
ಹ್ಮ ಎಲ್ಲೂ ಅಂದ್ರೆ ಆವಾಗಿಂತ ತಿನ್ನಕ್ಕು ಹಂಗಿದ್ವ ಮಯ ಎಲ್ಲನ್ನ ಇವಗ ಅವಗ ಮಕ್ಳುನ್ನು ಅವಾಗ ಕಂಟ್ರೋಲ್ ಆಗಿ ಇರ್ತಾ ಇರ್ಲಿಲ್ಲ. ಬೈಲಿಕ್ ಬಟ್ ಬಿಡೋರ್ ಹಾಡಕ್ಕ ಇವಾಗ ಯಾರ ಬೈಲಿಕ್ ಬಿಡೋವ್ರ
ಯಾರು ಬಿಡಾಲತ
ಲ್ಲಂದ್ರೆ ಉರ್ವೇ ಬುಡಲ್ಲ ನಾಲ್ಕ ನ ಪ್ಲಸ್ ಎಲ್ಲಾ ಇವಾಗೋತಾರ ಎಲ್ಲ ನೀ ದಿಗ್ಲು ಇವಾಗಿನ ಉರವೆ ಅವಗ್ರೇರು ಎಸ್ ಎಲ್ ಸಿಕ ಅವಾಗೆಲ್ಲಾ. ಮನ್ನಿನ್ಕ ದೂರ ಐತೀ ದುಡುಗಿರು ಇವಗ್ ನಾಲ್ಕ್ ನಾಲ್ಕು ಮಕ್ಳ ಎಸ್ ಇವವಾಗಿರೋ ಪ್ರಪಂಚಕ್ಕ ಇವಾಗಿವಾಗಿರೋ ಹೆಣ್ಣು ಮಕ್ಳಕ್ಕ ದಿಗಿಲಾತಧೋಗ್
ಇವಾಗಿನ್ ಜನರೇಶನ್ನೇ ಒಂಥರ ಬಿಡಕ ಅವಾಗಿಂದೆ ಒಂಥರ.
ನ ಮದಿ ಮಾಡಕ್ತೀರ ನಮಗೆ
ಹ ಹ
ವಾಗ್ಲ ಅವ್ರಕ ಅವರೇ ಮಾಡ್ಕೊಂಬತ್ತ ಇರ್ತಾರಾ ಉಡ್ಕೊಬದೇರಲ್ಲ. ಇನ್ನೊಂದ್ ಎರಡ್ ವರ್ಷ ಹೋಗ್ಲಿರು ನೋಡಿ ಹೆಂಗೆ ಯಾರಕ್ ಯಾರು ಮದ್ವಿಗಳೇ ಮಾಡಿಸತರಿಲ್ಲಾ ಅವ್ರೆ ಮಾಡ್ಯಾರ್ ಮತ್ತ ಹಾ ಉಲ್ತಾಯ ಮಾಡದ ಸರಿನಮ್ಮ ಬದುಕ್ ಬಿಟ್ರೆ ಸರಿ ಹೋತದ ತಿನ್ಕಂಡ್ ಅವ್ರ ತಲ್ಮೆಗೆ ಕುೂತ್ಕೊಂಡ್ರಿ ಏನು ಮಾಡೋದ
ನೀ ಮಾಡಕತ್ತಿದ್ದ
ಕೌರೆ
ಅವರು ಕಾಲ್ ಮೇಲೆ ಅವ್ರರು ನಿಂತ್ಕೊಂಡು ಏನೊಂದ್ ಜಾಬಲ್ ಇದ್ದು ಮಾಡ್ಕೊಂಡ್ರೆ ಏನ ಒಂದ್ ಏನು ಮ ಇದಿರಾನೇ ಕರ್ಕೊಬಂದ ಮದ್ವೆ ಮಾಡ್ಕೊಂಡ್ಂಬಿಟ್ರ ಏನ್ ಮಾಡ್ದಾರ ಹೇಳು
ಏ ಅದು ಎಸಲ್ಸಿಗ್ಲಿಕೇ ಬೇಕ್ ಇವಾಗ. ದಿದನ ಬೈಲ್ಲ ಇವಾಗ ತಡ್ಯಪ್ಪ ಫಸ್ಟ್ ಓದನಾ ನಮ್ ಕಾಲ ಮೇಲ್ ನಾನ್ ನನ್ ಮಗಳ್ ಕದೆ ಹೇಳುದಮ್ಮಯ್ಯ ನಾವ ಒಬ್ಬ್ರ ಕೈ ನಾನ ನಮ್ಮ ಅಪ್ಪನು ಓದು ಅಂತ ಹೇಳಿದ್ ನಮ್ಮಯ್ಯ. ಓದಮ್ಮ ನೀನ್ ಎಷ್ಟು ಓದಿಸ್ತೀನ ಅನ್ನಂಕ ವಿದ್ದೆ ಬರಹ ಇಲ್ಲ ಅದ್ರಮ್ಯಾಗ ಇಂಟ್ರೆಸ್ಟ್ ಇಲ್ಲ ನಕ ಅಂದ್ರೆ ಕೆಲ್ಸ ನ್ ಕೆಲ್ಸನ ಕೂಡ ಮಾಡ್ತೀನಿ ಕಷ್ಟ ಅಂದ್ರೂನು ಕೂಡ ನನಗ್ ಬೇಕಾಗಿರೋ ಮಾಡ್ಬೇಕು ಅಂದ್ರೆ ಮಾಡಾಕ್ತನಿ ವಿದ್ಯೆ ಇಲ್ಲ ನಕ ಅವಾಗ ಈ ಟೆಕ್ನಾಲಜಿ ಇದ್ದದ್ದರೆ, ನಿಜವಾಗ್ಲುೂ ನಾನ್ ಓದೇನೆ ಅವಾಗ ಮನಗ್ಲಾಗ ಹೇಳ್ಕೊಡೋಲ್ಲ. ಮೊಬೈಲ್ ಇರಲ್ಲಿಲ್ಲಾ ಟಿವಿ ಇರಲ್ಲಿಲ್ಲ ಕಡಿಮೆ ಆಗ ಯಾರೋ ಊರ್ಕೊಂದುಎರಡ್ ಮನೆ ಗೊತ್ ಲ್ಯಾಂಡಡ್ಲೈನ ನ್ಗ್ವೋಗೆ ಎಲ್ಲ ಫೋನ್ಗೆ ಹೋಗು ಹಾ
ಪೋನ ಪ್ರಪಂಚವಾಗಿನ್ ಮಕ್ಳಗ ಎಲ್ಲ ಕೊರೋನಾ ಬಂದೇ ಕೆಡ್ಸಿದ್ದೆತಕ್ಕ.
ನಮ್ಮ್ ಮನ್ಗ ಹೇಳಿದ್ ನಮ್ಮ ಅಮ್ಮಕ ಅಮ್ಮ ನಾವ್ ಇವಾಗ ಒಂದ್ ರೂಪಾಯಿ ಬಕಂದ್ರೆ ನಿಮ್ಮ ಅಪ್ಪನ್ ಕೇಳ್ಕೊಬೇಕು ಹ ಯಾರನ್ನೊಬ್ ಕೈ ಹಿಡಿಯೇಬೇಕು ಹಂಗಿರ್ಬೇಡ ನಿನ್ ನಿನ್ ಕಾ ಮೇಲ ನಿನ್ ಇ ದುಡಿ, ಹ್ಮ್ ಅಂತ ಹೇಳೋದ್ ನಾನು
ಇವಾಗ ಹೆಂಗ್ ಅ ಇತ್ಕಾ ಟೆಂತ್ ಆದ್ಮೇಲೆನೆ ಈ ಕಾಂಪಿಟೇಷನ್ ಎಕ್ಸಾಮ್ಸ್ ಬಿಡ್ತ ಲ್ಲ ಅದು ಇದು ಬರತಾ ಇರ್ಬೇಕ
ಹ್ಮ್ ಹೇಳ್ರಿ ಅವನ ಎಸ್ ಎಲ್ಸ ಆಗೋದ್ಮೇಲೆ ಅವನ
ಇಲ್ಲಗ ಆ ಬಿಟ್ಟವ್ರ ಇವಾಗ ಇವಾಗ ಇಂದ ಆಗಲ್ಲ ಮುಂದಿನ ವರ್ ಬರಿಬಹ್ ನೋಡು ಎಸ್ ಎಲ್ ಸಿ ಮೇಲೆ ಬಿಡ್ತವ್ರೆ ಕಾಿಸಸ್ಟೇಬಲ್ ಸಿವಿಲು ಅದು ಬಿಟ್ಟವ್ರ ಇವಾಗ ಟೆಂತ್ ಮೇಲೆ ಮತ್ತೆ ಡಿಸೆಂಬರ್ ಅಲ್ಲಿ ಕಾನ್ಸಸ್ಟೇಬಲ್ ಎಸ್ ಎಸ್ ಜಿ ಡಿ ಬಿಡ್ತಾರೆ.
ಹ ಇನ್ನು ಓದ್ಬೇಕಲ್ಲ ಮಾ ಅಷ್ಟೊತ್ಕ ಜಾಬ್ ಬಂದ್ಬಿಟ್ಟ ಅವಾಗೆ ಜಾಬ್ ಬಂದ್ಬಿಟ್ರೆ ಇನ್ ತಿರ್ಗಿ ಮುಂದಕ್ಕೆ ಹೆಂಗ್ ಹಓದದ
ಅಲ್ಲಕ್ಕ. ಇವಾಗ ನಾವವು ಓದ್ಕೊಂಡೆ ಬರಿೀಬೋದ ಅಂತ ಹೇಳ
ಅದೇ ಎಕ್ಸಾಮ್ ಬರ್ದು ಮಡಿದಿರ್ಬೇಕು ಅಂತ. ಹ್ಮ ಅಲ್ಲ ಏನಾನ ಜಾಬಗ್ಲ ಏನಾನ ಸಿಕ್ಬಿಟ್ರೆ ತಿರ್ಗ ಮುಂದಿಕ್ ಓದಕ್ ಆಗಲ್ಲ ಅಂತ. ಹಾ
ದದು ಜಾಪ್ಸ
ಅದೇ ಎಷ್ಟು ಓದಿದ್ರು ಕೂಡ ನಾ ಹದ್ನೆಂಟು ಹತ್ತೊಂಬತ್ ಅಷ್ಟ ಹ್ಮ ಇವಾಗ ಎಷ್ಟ ಓದಿದ್ರಿ ಇವಾಗ ಈ ಇಲ್ಲಿ ನಮ್ಮೂರತ್ರ ನರ್ಸಾಪುರ್ ಕಂಪ್ನಿ ಎಲ್ಲ ಹಓ್ತಾರ ಅವ್ರ ಡಿಗ್ರಿಗಳು ಎಲ್ಲ ಮಾಡ್ ಬಂದ ಅವ್ರಕೂ ಹದ್ೈದು ಸಾವಿರ ಎಸ್ ಎಲ್ ಸಿ ಮಾಡಿರೋರ್ಗೂ ಹದಿನೈದು ಸಾವಿರ. ಹಂಗ ಹೇಗ ಓದ್ದಿದ್ದರ್ಕೊಂದು ಅಂತ ಆ ಇ ಬರ್ದ್ರಾರ ಅವನು ಹೋಗ ಸಕೆಂಡ್ ಇದ್ರ ಅವ್ನಕು ಒಂದೇ ಸಮ.
ಹ್ ಇವಗೆಲ್ಲ ವೆಸ್ಟ್ನ್ ಶಾನ್ ಸಾಮ್ರಾಜ್ಯವ
ಹಂಗಗೆ ಬಂದೆ ಜನಗಳಕ್ಕೆಲ್ಲ ಇವಾಗ ಹಿಂಗ ಆಗಿರ್
ಹ್ಮ್ ಅವ್ರೇ ಅಲ್ಲಕ್ಕ